ಹಲೋ
ಕೇಳಿಸ್ತಿದ್ಯಾಾ
ಹಲೋ ಹಾ ಹೇಳಿ
ಕೇಳಿಸತಿಲ್ವಾ
ಹಾ ಕೇಳಿಸ್ತಿದೆ ಹೇಳಿ
ಏನ್ ಮಾಡ್ತಿದ್ದೀರಾ
ಏನು ಮಾಡ್ತಾ ಇಲ್ಲ ಕೂತಿದ್ವಿ ನೀವು
ನಾನು ಸುಮ್ನೆ ಕೂತಿದ್ದೆ ಊಟ
ಊಟ
ಹಲೋ ಆಯಿತು ನಂದು ನಿಮ್ಮದು ಹಲೋ ಕೇಳಿಸತಿದ್ಯಾ ಹಲೋ
ಹೇಳಿ ಹಾ ಕೇಳ್ಸ್ತಾತಿದೆ ಹೇಳಿ
ಕೇಳ್ಸ್ತಾದೀಯ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ
ಏನ ಮಾಡತಾ ಇಲ್ಲ
ಊಟ
ಊಟ ಆಗಿಲ್ಲ ನಿಮ್ದ
ನಂದು ಆಯ್ತು ಈಗ
ಏನು ಊಟ ಮಾಡಿದ್ರಿ.
ವೀಕೆಂಡ್ ಅಲ್ವಾ ಬಿರಿಯಾನಿ ಮಾಡಿದ್ದೋ ಮಧ್ಯಾಹ್ನ. ಬಿರಿಯಾನಿ ಮತ್ತೆ. ಚಿಕನ್ ಕಬಾಬು ಗೊಜ್ಜು ಮಾಡ್ ದ್ದೋ ಬಿರಿಯಾನಿ ಒಂದ್ ಸ್ವಲ್ಪ ಇತ್ತು. ಅದಕ್ಕೆ ಇವಾಗ ಗೊಜ್ಜಿಗೆ ಒಂದ್ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೋ ಅದನ್ನೇ ಊಟ ಮಾಡದೋ.
ಹಾ ಹಾ ಮತ್ತೆ ನಮ್ದ ಇನ್ನ ಎಲ್ಲಾ ರೈಸ್ ಸಾಂಬಾರ್ ಐತೆ ಊಟ ಮಾಡ್ಬೇಕು.
ಹೌದಾ
ಹ ಹಾ
ಹ್ಮ್ ಹ್ಮ್ ಹ್ಮ ಮತ್ತೆ ಏನ್ ಸಮಚ
ಮತ್ತೆ ಏನ್ ಸಮಾಚಾ ಹೇಳಬೇಕು.
ನೀವೇನು ನೀವೇನು ಸ್ಪೆಷಲ್ ಮಾಡಿರ್ಲಿಲ್ವಾ ವೀಕೆಂಡಲ್ಲಿ.
ನಾವೇನು ಮಾಡಿರ್ನಿಲ್ಲ ಅನ್ನ ಸಾಂಬಾರ್ ಉಪ್ ಸಾಂಬಾರ್ ಮುದ್ದೆ ಮಾಡಿದ್ವಿ.
ಹ್ಮ್ ಈಕೆ ಸ್ಪೆಷಲ್ ಏನ್ ಮಾಡ್
ಮತ್ತೆ ಹ ಒಂದೊಂದ್ಸಲ ಮಾಡ್ತೀವಿ ಒಂದೊಂದ್ಸಲ ಮಾಡಲ್ಲ.
ಹ ಮಾಡಕ್ ಬರುತ್ತಾ ಚಿಕನ್ ಐಟಮ್ಸ್ ಎಲ್ಲಾ.
ಹಾ ಮಾಡ್ತೀನಿ.
ಹ್ಮ್ ಹ್ಮ
ಏನ್ ಗೊತ್ತ ನಾನ ಒಂದ ಮೂವಿ ನೋಡ್ದ ನ ಬೆಳಗ್ಗೆ.
ಹಾ
ಏನ್ ಚೆನ್ನಾಗಿತ್ತು ಗೊತ್ತಾ ಅ ಮೂವಿ ನೀವ್ ಒಂದ್ಸತಿ ನೋಡಿ ಚೆನ್ನಾಗಿದೆ.
ಮೂವಿ ಹೆಸರೇನು.
ಆ ಏನ್ ಮೂವಿ ಹೆಸರು ತಮ್ ಹ್ಮ. ತಂಬುಡು ತಂಬುಡು.
ಹಾ ಸ್ಟೋರಿ ಏನು ಆರಾರ್ ಮೂವಿನ.
ಹಾ ಆರ್ ಆರ್ ಮೂವಿ ಯಾವುದು ಹಿಂದಿ ಹಿಂದಿಲಿದೆ. ಚೆನ್ನಾಗಿದೆ ನೋಡಿ ಒಂದ್ ಸತಿ.
ಏನ್ ಸ್ಟೋರಿ ಹೇಳಿ.
ಹ ಅಂದ್ರೆ ಎಷ್ಟ್ ನಾನು ಹೇಳಿದ್ರೆ ಎಷ್ಟ್. ಸ್ಟೋರಿ ನೀವ್ ನೋಡಲ್ಲ ಕ್ಯೂರಿಯಸಿಟಿ ಇರಲ್ಲ ಇನ್ನೇನ್ ನೋಡಲ್ಲ ಅಂತ ಅನ್ಕೋ ಎ ಹೇಳ್ತೀನ್ ಬಿಡಿ ನಾನೇ ಸ್ಟೋರಿನ.
ಹಾ ಹೇಳಿ ಹೇಳಿ.
ಹ ಏನ್ ಸ್ಟೋರಿ ಅಂತ್ ಅಂದ್ರೆ ಇದು.
ಹ್ಮ್
ಆಹ ಇಬ್ರು ಅಂದ್ರೆ ಫಸ್ಟು. ಇಬ್ರು ಹೆಣ್ ಒಬ್ಳು ಇರ್ತಾಳೆ ಅವಳಿಗೆ ಇಬ್ರು ಗಂಡು ಮಕ್ಳು ಉಡ್ತಾರೆ. ಆಹ ಇಬ್ರು ಆಟ ಆಡ್ತಾ ಇರ್ತಾರೆ ಆಟ ಆಡ್ಬೇಕಾದ್ರೆ ಏನಾಗ್ಬಿಡುತ್ತೆ. ಅಂದ್ರೆ ಅವರು ಅವ್ರ ಮನೇಲಿ ಒಂದು ಅಜ್ಜಿ ಇರ್ತಾಳೆ. ಅಜ್ಜಿಗೆ ಫುಲ್ಲು ಮಕ ಎಲ್ಲ ಇದ್ರುತರ ಹಂ. ಅದು ಏನಕ್ಕಾಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ ಅವ್ರ ಅಜ್ಜಿ ಅವ ಅಜ್ಜಿ ಸತೋಗಿದಾರೆ ಆಲ್ರೆಡಿ. ಅಂದ್ರೆ ಅರ್ಧ ಜೀವ ಓಕೆನಾ ಅರ್ ಅರ್ಧ ಜೀವ ಇರುತ್ತೆ ಆವಜ್ಜಿ ಏನ್ ಗೊತ್ತಾ ಅವಜ್ಜಿಗೆ ಡೈಲಿ ಊಟ ಕೊಡ್ಬೇಕು
ಹ್ಮ್
ಊಟ ಕೊಡ್ಬೇಕಿರುತ್ತೆ ಅವ್ರ ಅಮ್ಮ ಅಂತು ಆ ಮಕ್ಳನ್ನ ಅವಳ ಹತ್ರ ಕರ್ಕೊಂಡ್ ಹೋಗಿ ಬಿಡಲ್ಲ ಅಂದ್ರೆ ಅವಜ್ಜಿ ತಿನ್ಕೋತಾಳೆ ಅಂತ ಆ ಆಮೇಲೆ ಏನಾಗಬಿಡುತ್ತೆ ತ್ತೆ ಒಂದ ದಿನ ಹಿಂಗೆ ಫುಲ್ ಮಳೆ ಬತ್ತ ಇರುತ್ತೆ ಅವ್ರ ಇಬ್ರೆ ಬಂದ್ಬಿಡ್ತಾರೆ ಗಂಡ ಮಕ್ಳು ಪಾಪು ಅವ್ ಇನ್ನು ಚಿಕ್ಕವು ಹ ಬಂದಾಗ ಏನಾಗುತ್ತೆ ಹ ಅವ್ರಮ್ಮ ಇನ್ನುೂ ಬಂದಿರಲ್ಲ ಕೆಲಸ ಮಾಡಸ್ಕೊ ಮುಗಸ್ಕೊಂಡು
ಹ್ಮ
ಅವಾಗ ಬರ್ ಒಳಿಕ್ ಬರ್ತಾಳ ಅವಳು ಬ ಅವರು ಬರಾವತಿಗ್ ಏನ್ ಮಾಡ್ಬಿಡ್ತಾರೆ ಇವ್ರರಿಬ್ಬರು ಊಟ ತೊಂಗೊಂಡ್ ಕೊಡಣ ಅನ್ಕೊಂಡಿರ್ತಾರೆ ಅ ಸದ್ದ ಕೇಳಿಸಿಕೊಂಡು ಇವ್ರರಿಬ್ ಕ್ಯೂರಾಸಿಟಿ ಇರುತ್ತಲ್ವ ಇವಾಗ ಯಾವದೇ ಮಕ್ಕಳಾದರು ಅಷ್ಟ ಒಳಗ ಏನಿದೆ ಅನ್ನೋ ಕ್ಯೂರಸಿಟಿ ಜಾಸ್ತಿ ಇರುತ್ತೆ
ಹಾ
ಅವಾಗ ಏನ್ ಮಾಡ್ಬಿಡ್ತಾರೆ ಹುಡ್ಲು ಹೋಗ್ಬಿಡ್ತಾವ ಒಳಿಕೆ ಅಂದ್ರೆ ನೋಡೋಣ ಅಂತ ಅವ್ರ ಅಣ್ಣ ಇದ್ದನ್ನು ತಮ್ಮನ್ ಕೈಲಿ ಕೊಟ್ಟ ಕಳಿಸ್ತಾನೆ ಅವನ ಇನ್ನೇನು ತಗೊಂಡ್ ಹೋಗ್ಬೇಕು ಬೀಗ ತೆಗಿಬೇಕು ಅವ್ರಮ್ಮ ಬರ್ತಾಲೀ ಅವ್ರ ಅಮ್ಮ ಬಂದ್ಬಿಟ್ಟು ಇಬ್ರಿಗೂ ಇಬ್ರಿಗೂ ಹೊಡಿತಾಳೆ ಹಂಗೆ ಹಿಂಗೆ ಹೋಗಿ ದಿರ ಹಂಗೆ ಹಿಂಗೇ ಅಂತ ಅವಜ್ಜಿಗೆ ಅವಜ್ಜಿ ಏನ್ ಗೊತ್ತ ತ್ತ ಆ ಮಕ್ಳನ್ ಸಾಯಿಸ್ ಬಿಡ್ತಾಳೆ ಅಂತ ಅವಳಿಗೆ ಭಯ
ಹ್ಮ ಅವ್ರ ಅತ್ತೆ
ಹ ಅಂದ್ರೆ ಅವಳಿಗೆ ಆಲ್ರೆಡಿ ರೋಗ ಇರುತ್ತೆ ಒಂದು
ಹಾ
ಆ ರೋಗದಿಂದ ಮಕ್ಳನ್ನ ಸಾಯ್ಸ ಅಂದ್ರೆ ಮಕ್ಳ ಅಂತ ಅಲ್ಲಾ ಯಾರೇ ಆದ್ರೂ ಅಷ್ಟೇ ತಿನ್ನಕೊಂಡಬಿಡ್ತಾಳೆ ಅವಳು
ಹ
ಆತರ ಹ್ ಆತರ ಏನಾಗ್ಬಿಡುತ್ತ ಅವ್ರ ಅಮ್ಮ ಬಂದು ಹೊಡೆದ್ ಬಿಡ್ತಳೆ ಪಾಪುಗಳಿಗೆ ಅವು ಆಮೇಲೆ ಆಮೇಲೆ ಹಂಗೆ ಹಿಂಗೆ ಅಂತ ಏನೆನೋ ಮಾತಾಡ್ತಾರೆ ಆಮೇಲೆ ಏನಾಗುತ್ತೆ ಆಹ ಒಂದ್ ಅದ್ ಅದೇ ಬೆಳಿಗ್ಗೆ ಏನಾಗುತ್ತೆ ಪಾಪು ಚಿಕ್ಕ ಚಿಕ್ಕವನ್ ಇರ್ತನಲ ಅವ್ನು ಮರದ್ ಮೆಲ್ ಕೂತಿರ್ತಾನೆ ಮರದನ ಕುತ್ಕೊಂಡ್ ಹಿಂಗೆ ಅಣ್ಣ ತಮ್ಮರು ಇಬ್ಬರು ಮಾತಾಡ್ತಿರ್ತಾರ ಅಣ್ಣ ಕೆಳಕ್ ಕೂತಿರ್ತಾನೆ ಅವ ತಮ್ಮ ಮರದ ಮೆಲ್ ಕೂತಿರ್ತಾನೆ ಅದೇನಗಬುಡುತ್ತೆ ಇದ್ದಕ್ಕಿದ್ದಂಗೆ ಕೊಂಬೆ ಮುರ್ಕೊಬಿಡುತ್ತೆ ಆಗ ಪಾಪ ಚಿಕ್ಕ ಇದಂದು ತಳಿಗ್ ಬಿದ್ದ್ಬಿಡ್ತಾನೆ ಬಿದ್ದಾಗ ತಲೆಗ್ ಫುಲ್ ಏಟ್ ಆಗ್ಬಿಡುತ್ತೆ ಆಗ ಪಾಪ ಹುಡಗೂಗ್ ಏನ್ ಮಾಡುದು ಅಂತ ಗೊತ್ತಾಗ್ದಲೆ ಅವ್ರ ಅಮ್ಮ ಅವ್ರ ಅಮ್ಮ ಅವ್ರ ಅಮ್ಮನ ಹೊಳಿಕ್ ಹೋಗಿ ಕರ್ಕೊಂಬತಾರೆ
ಹ
ಆಮೇಲೆ ಅವ್ರ ಅಮ್ಮ ಬಂದು ಹಾಸ್ಪಿಟ್ಲ್ ಕರ್ಕೊಂಡ ಹೋ್ತಾಳೆ ಕರ್ಕೊಂಡದಾಗ ಏನಾಗುತ್ತೆ ಆಗ ಇ ಹುಡ್ಗ ಒಬ್ನೇ ಆಗ್ಬಿಡ್ತಾನೆ ಮನೇಲಿ
ಹಾ
ಓ ಒಬ್ನ ಆದಾಗ ಏನ್ ಮಾಡ್ತಾನೆ ಅಡ್ಗೆ ಮಾಡಕ್ ಹೋಗ್ತಾನೆ ಆಮೇಲೆ ಏನ್ ಮಾಡ್ತಾನೆ ಆಮೇಲೆ ಏನ್ ಮಾಡ್ಬಿಡ್ತಾನೆ ಇವನೇ ಒಯ್ತಾನೆ ಹ ನೋ ನೋಡಣ ಏನಿದೆ ಅವ ಒಳಗೆ ಏನಿದೆ ಅಂತ ಅ ಹೋದಾಗ ಏನಾಗ್ಬಿಡುತ್ತೆ ಆಹ ಒಯ್ತಾನೆ ಹೋದ ತಕ್ಷಣ ಆವಜ್ಜಿ ಅವ್ನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಆಗೇನ್ ಮಾಡ್ತಾನೆ ಇವನು ಆ ಓಡ್ಬಂದ್ಬಿಡ್ತಾನೆ ಟ್ಯಾಕ್ ಮಾಡತಕ್ಷ ಓಡ್ಬಂದ್ಬಿಡ್ತಾನೆ ಚಿಲ್ಕನ್ ಹಾಕಳಲ್ಲ ಏನ್ ಹಾಕಳಲ್ಲ ಓಡ್ ಬಂದ ತಕ್ಷಣ ಊಟ ಒಲೆ ಅಡುಗೆ ಮಾಡಕಹೋತಾರ್ತಾನ ಅಜ್ಜಿ ಊಟ ಕೊಡಕ ಅನ್ಬಿಟ್ಟು ಆ ಅಜ್ಜಿ ಹಿಂದ್ಗಡನೆ ಬಂದ್ಬ ಬಿಡ್ತಾಳೆ ಬಂದು ಅವನ್ ಕಾಲಿಗ್ ಒಂದು ಇದ್ರ ತರ ಬೇಡಿ ತರ ಆ ಎಳ್ಕೊಂಡು ಹೋಯ್ತಲ್ಲ ದರದರ್ನನೆ
ಹಾ
ಹುಡ್ಗಂತ ಫುಲ್ಲು ಭಯಾ ಕರ್ಕೊಂಡ್ ಒಳಕ್ಕೊಯ್ತಾ ಇರ್ತಾಳೆ ಆಮೇಲೆ ಒಳಿಗ್ ಹೋಗಿ ಆ ಕಡಿಂದ ಮಂಚದಿಂದ ಕತ್ತು ಕತ್ತಗತಾಳೆ ಮುಷ್ಟಿಗೆನೇ ಏನ್ ಚುಚ್ ಕು ಮಳೇಲಿ ಅಷ್ಟೊತ್ತಿಗೆ ಅವ್ರ ಅಮ್ಮ ಬಂದ್ಬಿಡ್ತಾಳೆ ಆಮೇಲೆ ಅವಜ್ಜಿಗು ಜ್ಞಾನ ತಪ್ಪಿ ಬಿದ್ದು ಹೋಗಿ ಬಿಡುತ್ತಾಳೆ ಅವು ಅಜ್ಜಿನುವೆ ಬಿದೋದ ತಕ್ಷಣ ಏನಾಗಬಿಡುತ್ತೋ ಅವ್ರ ಅಮ್ಮ ಬರತ್ತಾಳೆ ಅವ್ರ ಅಮ್ಮ ಸೇವ್ ಮಾಡ್ತಾಳೆ
ಹಾ
ಆಹ್ ಸೇವ್ ಮಾಡ್ಬಿಟ್ಟು ಆ ಹುಡಗನ್ ಕರ್ಕೊಂಡ್ ಆ ಹುಡ್ಗನ್ ಮತ್ ಹೊಡಿತಾಳೆ ಅ ಹಿಂಗೆಂತ ಆ ಹುಡುಗ ಮ ಫುಲ್ ಭಯಾ ಹೋಗ್ಬಿಟ್ಟರುತ್ತೆ ಆ ಭಯದಲ್ಲಂತು ತೋರಸಿಟರ ನ ಮೈಮೆ ಕೈ ಕೇಳುತ್ತೆ ಅ ಅಂದ್ರೆ ಅಡುಗೆ ಮಾಡೋಕೆ ಅಂತ ಬೈದಿಂದ ಓಡ್ ಬರುತ್ತಲ್ಲ ಬೆಂಕಿ ಪಣ್ಣ ಬೇರೆ ಸಿಕ್ತಾರಲ್ಲಾ ಹುಡುವಂಗೆ ಫುಲ್ ಅಕ್ಕಿಹಿಟ್ಟು ಅ ಮೈಮೇಲೆ ಕ ಕುಯ್ಕೊಂಡ್ ಬಿಡುತ್ತೆ
ಹಾ
ಅದಾದ್ಮೇಲೆ ಏನಾಗುತ್ತೆ ಆಹ ಹಿಂಗೆ ಆ ಮುಂದೆ ಮುಂದೆ ಏನಾಗುತ್ತೆ ಆಮೇಲೆ ಅವ್ರ ಅವ್ರ ಅವ್ರ ಮತ್ತೆ ಅವ್ರ ಮಗನ್ ಕೇಳ್ತಾಳೆ ತಮ್ಮ ಎಲ್ಲಿ ಅಂತ ಕೇಳ್ತಾಳೆ ಅವನು ಸತ ಹೋಗ್ಬಿಟ್ಟಿರ್ತಾನೆ ಸೊತೋದಾಗ ಇಬ್ಬರು ಹೋಗ್ಬಿಟ್ಟು ಸುಟ್ಟಬಿಟ್ ಬರ್ತಾರೆ ಹ ಸುಟ್ ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆಮೇಲೆ ಏನಾಗಬಿಡುತ್ತೆ ಹಿಂಗೆ ಅವ್ರಮ್ಮ ಫುಲ್ ಹಿಂಗೆ ಇದು ಇದಾಗ್ಬಿಡ್ತಾಳ ಫುಲ್ ಡಿಪ್ರೆಷನ್ಗೆ ಹೋಗ್ಬಡ್ತಾಳೆ ಆಮೇಲೆ ಅವ್ರ ಮ ಅವ್ರ ಮಗನ್ ಕಳಸ್ತಾಳ ಒಂದೇ ಒಂದ್ ಚಿನ್ನದ ನಾಣ್ಯ ಕೊಟ್ಬಿಟ್ಟು ನೀನ್ ಹೋಗು ಇಲ್ಲಿಂದ ಇಲ್ಲಿ ಇರ್ಬೇಡ ಅಂತ ಕಳಿಸಸ್ತಾಳೆ
ಹಾ
ಚಿನ್ನ ನಾಣ್ಯಯಾ ಅದ
ಹೇಳಿ ಹಲೋ ಹಲೋ ಹಲೋ ಹಲೋ